ಇದಿಯಾ
ಹಾ ಕೇಳಿಸ್ತೀದೆ ಕೇಳಿಸ್ತಿದೆ ಹ ಅದೇ ನನ್ ತಂಗಿ ಅವ್ಳ ಇದು ಇವಾಗ ಹೊಸ ಕಾಲೇಜ್ ಗೆ ಸೇರ್ಸಿದೀವಿ ಅವಳಗೆ. ಫ್ಯಾಷನ್ ಡಿಸೈನಿಂಗು ಅವಳದು ಡಿಗ್ರಿ ಮುಗೀತು ಆ. ಫ್ಯಾಷನ್ ಡಿಸೈನಿಂಗ್ ಸೇರ್ರಿಸಿದೀವಿ ಆದಿ ಆ ಕಡೆಯಿಂದ ಏನೋ ಮೇಲ್ ಬಂದಿತ್ತು ಅದನ್ನ ಚೆಕ್ ಮಾಡಕ್ ಅದ ಏನಿಲ್ಲ ಈ ತರ ನಿಮ್ದ್ ಅಡ್ಮಿಷನ್ ಆಗಿದೆ. ಕಾಲಜಸ್ ದಿನ ಶುರು ಆಗ ಅಂತ ಎಲ್ಲ ಬಂದಬಿಟ್ಟು ನೀನೇ ನೋಡ್ಕೋ ಅಂತ ಬಂದ್ಬಟ್ಟು ನಿವ್ ಹತ್ರ ಮಾತಾಡ್ತಿದ್ನಲ್ಲ ಆಮೇಲೆ ಹೋಗಿ ನೋಡೋಣ ಅದ್ರಲ್ಲಿ. ಇದು ಅಡ್ಮಿಷನ್ಗೆನೆೇ ಐವತ್ತು ಸಾವಿರ ಕಟ್ಟಿಸ್ಕೊಂಡಿದ್ದಾರೆ.
ಅಂದ್ರೆ ಇದು ಫ್ಯಾಷನ್ ಡಿಸೈನರಿಂಗ್ ನಿಮ್ ತಂಗಿ ಹೋಗ್ತರಲ್ಲ ಅದ್ ಅದು ಕ್ಲಾಸ್ ರೂಮ್ ಸೆಷನ್ಸ್ ಅಥ್ವಾ ಯಾವ್ ತರ.
ಹ ಇವಾಗ ನಾವ ಇವಾಗ ಹೆಂಗೆ ಡಿಗ್ರಿಗೆ ಕಾಲೇಜ್ ಹೋಗ್ತಾ ಇದ್ವು ಹಂಗೇನೆ. ಅವ್ರಿಗೆ ಕ್ಲಾಸ್ ರೂಮ್ ಇರುತ್ತೆ ಮತ್ತೆ ಲ್ಯಾಬ್ ಇರುತ್ತೆ. ಲ್ಯಾಬ್ ಅಲ್ಲಿ ಲ್ಯಾಬ್ ಅಂ ಅಂದ್ರೆ ಅವ್ರಿಗೆ ಮಷೀನ್ಸ್ ಮತ್ತೆ ಡಿಸೈನು. ಈ ಡಿಸೈನ್ ಹೆಂಗ್ ಮಾಡೋದು ಒಂದು ಡ್ರೆಸ್ ಮತ್ತೆ. ಹೆಂಗೆ ಅದನ್ನ ಸ್ಟಿಚ್ ಮಾಡೋದು ಮತ್ತೆ. ಅಹ ಯಾವ್ ತರ ಬಟ್ಟೆ ತಗೋಬೇಕು ಯಾವದನ್ನ ಹೇಗ್ ಹೋಲಿಬೇಕು. ಆ ಬಟ್ಟೆದು ಮತ್ತೆ ಒಂದೊಂದು ಒಂದೊಂದ್ಸಾರಿ ಬಟ್ಟೆ ಇರುತ್ತೆ ಬಟ್ ಅವ್ರಗ ಆತರ ಆ ಬಣ್ಣ ಇಷ್ಟ ಇರಲ್ಲ. ಅದನ್ನ ಕಾಂಬಿನೇಷನ್ ಯಾವ ಕಲರ್ ಮಾಡ್ಬೋದು ಆ ಬಟ್ಟೆಗೆ. ಆ ತರ ಎಲ್ಲಾ ಹೇಳ್ಕೊಡ್ತಾರಂತೆ.
ಹ್ಮ್ ಹೌದಾ ಹ್ಮ್
ಚೆನ್ನಾಗಿದೆ ಅಲ್ಲ ಕೇಳಕ್ಕೆ
ಹ್ಮ್ ಚೆನ್ನಾಗಿದೆ
ಹ್ಮ್ ಮತ್ತೆ ಅದೇ ಫ್ಯಾಷನ್ ಶೋ ಅದು ಇದು ಎಲ್ಲ ಮಾಡ್ತಾರಂತೆ. ನೋಡೋಣ ಅದೆಲ್ಲ ನಾನು ಹೋಗ್ತನಿ ನಮ್ಮ ಮನೆಯಿಂದ ಏಳು ಕಿಲೋಮೀಟರ್ ಅಷ್ಟೇ ನಿಟ್ಟೆ ಮೀನಾಕ್ಷಿ ಕಾಲೇಜ್
ಅಂದ್ರೆ ಬಸ್ ಎಲ್ಲ ಹೋಗ್ತಾರಾ
ಹ್ಮ್ ಹ್ಮ್ ಹ್ಮ್ ಅವಳ ನಿತಿನ್ ಆಯ್ತಲ್ಲಾ ಅದಿ ಇದು ಡಿ ಎಲ್ ಮಾಡಸ್ ಎಲ್ ಎಲ್ ಅಪ್ಲೈ ಮಾಡ್ಸಿದೀವಿ
ಹ್ಮ್
ತೊಗೊಂಡ್ ಹೋಗ್ಬೋದ ತಾನೆ ಸಿಕ್ಸ್ ಮಂತ್ಸು ಅಲ್ಲಿವರ್ಕ್ ಎತ್ಕೊಂಡ ಹೋಗ್ತಾಳೆ ಹಾಗ ಆಮೇಲೆ ಮಾಡಿಸ್ಕೊಬೇಕು ಬಿ ಎಲ್ಲಿ
ಅಂದ್ರೆ ಸ್ಕೂಟಿಲಿ ಹೋಗ್ತಾರಾ.
ಸ್ಕೂಟಿ ಆಯ್ತಾ ಮನೇಲಿ ಒಂದು ಸ್ಕೂಟಿ ಅದು ಏನಕ್ಕೆ ಕೊಂಡಿದೀವ ಅಂದ್ರೆ ನಮ್ಗೆ ಅ ಗಾಳಿ ಓಡ್ಸಕ್ ಬರಲ್ಲ ಬೇರೆಯವ್ರ ಹತ್ರ. ಕೊಂಡು ಈ ಕಲಿಯೋಕ್ಕೆ ಆ ಚೆನ್ನಾಗಿರಲ್ಲ ಅವ್ರು ಒಂದ ದಿನ ಕೊಡ್ತಾರೆ ಎ ದಿನ ಕೊಡ್ತಾರೆ ಆಮೇಲೆ ಕಡಲ್ಲ ಹ್ಮ್ ಹ್ಮ್ ಹ್ಮ್
ಹ್ಮ್
ಅವಳಗೂ ಬರುತ್ತೆ ಅದಕ್ಂದಬಿಟ್ಟು ಒಂದ್ ಮನೇಲಿ ಹಂಗೇ ಇರುತ್ತೆ. ನಾವು ಯಾರಾದ್ರು ನಮ್ಮನೆಗ್ ಬರ್ತಾ ಇದಾರಂದ್ರ ಅವರ್ನ ಕರ್ಕೊ ಬರೋದು ಅವ್ರನ ಬೀಳೋದು
ಹ್ಮ್
ನಮ್ಮಮ್ಮ ಅವವಾಗವಾಗ ಅಂಗಡಿ ಕಳಸ್ತಾ ಇರ್ತಾರೆ ಅದು ತೊಗಗೊಂಬರ ಇದು ತಗೊಂಬರ ಗಾಡಿ
ಹುಂ ಹಂಗಿದ್ರೆ ಓಕೆ ಹುಂ
ಮತ್ತೆ ಲಕ್ಷ್ಮೀ ಹಬ್ಬಾ ಅಲ್ವಾ ಊರಿಗೇನು ಹೋಗಲ್ವಾ
ಲಕ್ಷ್ಮಿ ಹಬ್ಬನಾ ಯಾವಾಗಿಂದಾ
ಯಾವ ನೆಕ್ಸ್ಟ್ ತಿಂಗಳ ಇರ್ಬೇಕು ಲಕ್ಷ್ಮಿ ಹಬ್ಬಾ ಇಪ್ಪತ್ತನೇ ತಾರೀಕು ಅಂತ ಇದ್ರು ನಮ್ಮ
ಅದು ವರಮಹಾಲಕ್ಷ್ಮಿ
ಆ ನೀವ್ ಲಕ್ಷ್ಮಿ ಹಬ್ಬಾ ಅಂದ್ರೆ ನಿಮ್ಮಗ ವರಮಹಾಲಕ್ಷ್ಮಿ ಅಂತಾ ಹೇಳ್ಬೇಕಾ
ಹಾ ಹೌದು.
ಹುಂ ವರಮಹಾಲಕ್ಷ್ಮಿ ಹಬ್ಬಾ ಇಪ್ಪತ್ತನೇ ತಾರೀಕು ನಮ್ದು ಅಜ್ಜಿದು ಈ ಹತ್ತನೇ ತಾರೀಕ್ ಕಳದಹೋಗತ್ತೆ ನಾವ್ ಪುಣ್ಯೋಜನೆ
ತಾರಲ್ಲ ಅದು ಯಾವಾಗಿಂದ ಸ್ಟಾರ್ಟ
ಯಾವತ್ ನಾ ಬಂದು ಲಕ್ಷ್ಮಿ ಹಬ್ಬಾ ಆದಮೇಲೆ ಅನ್ನಿಸುತ್ತೆ ಗೊತ್ತಿಲ್ಲಾ ನಮ್ಮಮ್ಮ ಏನು ಹೇಳೇಲ್ಲಾ ಒಂದು ಸರಿ
ಹುಂ
ಈಗ ನಮ್ ಮನೇೆಯಲ್ಲಿ ಇವಾಗ ಏನ್ ವಿಚಾರ ನಡೀತಾ ಇತ್ಂದ್ರೆ ಹತ್ತನೇ ತಾರೀಕ್ ನೆಕ್ಸ್ಟ್ ತಿಂಗಳ ಹತ್ತನೇ ತಾರೀಕು ನಮ್ಮ ಅಜ್ಜಿ ಕಾರ್ಯ ಮುಗಿಸಸ್ಕೋಬೇಕು ನಾವ ಪುಣ್ಯ ಯೋಜನೆ ಎಲ್ಲಾ ಮಾಡಿ ಅದ್ರದ್ದನೇ ಮಾತಾಡ್ತಾ ಇರ್ತಾರಾ ಅದಕ್ಕೆ ಅವರು ಏನು ಬೇರೆ ಹೇಳಿಲ್ಲಾ ನೋಡ್ಬೇಕು ಕೇಳ್ತೇನೆ ಇರಿ ಮನೇಲಿ ಹಿಂದೆ ಮಲಗಿದ್ದಾರೆ
ಹುಂ
ಹ ರೊಟ್ಟಿ ತಕ್ಷಣ ಕೇಳ್ಬಿಟ್ಟು ನಿಮಗ ಆಮೇಲೆನ ಮತ್ತೆ ಕರೆ ಮಾಡ್ತೀನಿ ಮರಿಯಲ್ಲಾ ನೀವು ಶ್ರಾವಣ ಎಲ್ಲಾ ಮಾಡ್ತೀರಾ ನೀವುನು
ಹುಂ
ನೀವು ಶ್ರಾವಣ ಎಲ್ಲಾ ಮಾಡ್ತೀರಾ
ಹಾ ನಾವು ಎಲ್ಲಾ ಮಾಡ್ತೀವಿ
ಶ್ರಾವಣದಲ್ಲಿ ಏನು ಮಾಡ್ತೀರಾ ನೀವು.
ನಾವ ಶ್ರಾವಣದಲ್ಲಿ ಪೂಜೆ ಮಾಡ್ತೀವಿ. ಹ ಫಸ್ಟ್ ನೆ ಫಸ್ಟ್ ನೆ ಶ್ರಾವಣಾ ಸೆಕೆಂಡ್ ಶ್ರಾವಣಾ ಅಂತೇಏನೋ ಬರುತ್ತಲ್ಲಾ ಅವಾಗೆಲ್ಲಾ ಪೂಜೆ ಎಲ್ಲಾ ಮಾಡ್ತ
ನಮದರಲ್ಲಿ ಏನ್ ಮಾಡ್ತಾರಂತಂದ್ರೆ ಆಹ ಕೇಳಕ್ಕೆ ನಗು ಬರುತ್ತೆ ಒಂದು
ಹುಂ
ಕೆಲವೊಬ್ರು ನ ನಕ್ತಾರೆ ಒಂಥರಾ ಆಗಿರುತ್ತೆ ಮ ಅವ್ರಿಗೆ ನಮ್ದ ಇದು ಆ ನಮ್ದು ವಾಡಿಕೆ ನಾವ ಎನ್ ಮಾಡ್ತೀವಿ ಅಂತ ಅಂದ್ರೆ ಕೇಳಿಸಿದ್ಯಾ ನ್ ನಾವೇನ್ ಮಾಡ್ತೀವಿ ಅಂತಾ ಅಂದ್ರೆ ಒಂದು ಚುಂಬಗೆ ಆಹ ಒಂದ ದಾರಾ ಕಟ್ಟಿ ಅ ಅದೇ ಏರಿ ಒಂದ್ ಚಂಮಗೆ ಫಸ್ಟ್ ನಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ್ ಬಾಕಿ ಆಗ್ತವಿ ಆಮೇಲೆ ಅದ್ಮೇಲೆ ಆ ನ ನಾಮ ಬರುತ್ತೆ ತಾನ್ನೆ ದೇವ್ರ್ದು ಆ ನಾಮ ದೊಡ್ಡದಾಗಿ ಬರೀತಿದೆ
ಹುಂ
ಅದಾದ್ಮೇಲೆ ಮನೇಲಿ ಗಂಡ ಮಕ್ಕಳ ಇರ್ಬೇಕು ಆ ಗಂಡ ಹೆಣ್ಣುಮಕ್ಕಳು ನು ಅದು ಅವರು ಅ ಒಂದ ಏಜ್ ಬರೋವರ್ಗು ಮಾಡಿಸ್ತಾರೆ ಹೆಣ್ಮಕ್ಕಳ ಕೈಲುನೂ ಗಂಡ ಮಕ್ಕಳು ಯಾವಾಗಾದ್ರೂ ಮಾಡ್ತಾರೆ ಗಂಡ್ ಮಕ್ಕಳ ಅವ್ರಿಗುನು ಆ ನಾಮ ಬಳಿತಾರೆ ನಾಮ ಬಳದು ಫಸ್ಟು ಮನೇಲಿ ಪೂಜೆ ಮಾಡಿ ಅವ್ರನ್ನ ಆಚೆ ಕಳಸ್ತೀವಿ. ಅವ್ರ್ದ ಆಚೆ ನಿಂತ್ಕೊಂಡು ಆ ವೆಂಕಟಮ ಸ್ವಾಮಿ ಪಾದಲ್ ಗೋವಿಂದ ಗೋವಿಂದ ಅಂತ ಅವ್ರು ಆ ಚಂಬಿಟ್ಕೊಂಡ ಕೇಳ್ಬೇಕು.
ಓ ನಮ್ ಸೈಡ ಅದನ್ನ ದಾಸಪ್ಪ ಅವ್ರ ಮಾಡ್ತಾರೆ ಅಂತಾರೆ. ಅವ್ರ ಮನೆ ಮನೆಗೂ ಬಂದಿ ಅಕ್ಕಿ ಅಥವಾ ಇಟ್ಟು ರಾಗಿ ಏನಾದ್ರು ತಗೊಂಡೋಗಿ ಅದನ್ನ ಮನೆಲಿ ಹೋಗಿ ಅದನ್ನ ದೇವ ಪ್ರಸಾದ ಏನೋ ಮಾಡ್ತಾರಲ್ವಾ.
ಅ ಈ ತರ ನಾವು ನಾಲ್ಕ್ ವಾರನು ಮಾಡ್ಬೇಕು.
ಶನಿವಾರ ಶನಿವಾರ ಆ ನಾವು ಅವರಿಗೆ ಅವಾಗ ನಮ್ಮ ಮನೆಗೆ ಯಾವಾಗ್ಲೂ ಒಬ್ರು ಬರ್ತಿದ್ರು. ಯಾವಾಗೂ ಬರ್ತಿದ್ರು ಅವರು ಅವ್ರಗ ತುಂಬಾ ಏಜ್ ಆಗಿತ್ತು ಪಾಪ. ಅಂದ್ರುನು ಬರೋರು ನಾವ್ ಅವಾಗ ಒಂದ ಮನೆಗ್ ಬಂದಾಗೆಲ್ಲ ಆ ಕಾಯಿನ್ ಕೊಟ್ಬಿಟ್ಟಿ ಆ ಆಮೇಲೆ ಕಿನೋ ಏನ ಕುಟ್ಕಟ್ಟಿ ಕಾಲಿಗ್ ಬಿದ್ದು ನಮಸ್ಕಾರ ಮಾಡಿ. ಹ್ಮ ಇದ ಮಾಡ್ತಿದ್ವಿ.
ನಾವ್ ಈ ಮನಲೆೆಲ್ಲಾ ಚಿಕ್ಕ ಚಿಕ್ಕ ಮಕ್ಳನ್ನ ಕಳಿಸ್ತಾರೆ ಹ್ಮ. ಅವರು ಆ ಎಲ್ಲಾರ ಮನೇಲ್ಲೂ ಇಲ್ಲೆಲ್ಲಾ ನಾವ್ ನಾವೇ ಇರೋದಲ್ವಾ ಒಂದ್ ಐದ ಮನೆಗ ಹೋಗ್ಬೇಕು. ಐದು ಅನ್ನೊಂದು ಏಳು ಈ ಥರ ಹೋಗಬೇಕು. ಆಯ್ತಾ ನಮ್ಮ ಮನೇನೂ ಸೇರ್ಸ್ಕೊಂಡೆ
ಹ್ಮ ಅದ ಏನಕತರ ಮಾಡ್ತಾರೆ ಪದ್ಧತಿನ ಅದು
ಆ ಅದು ದೇವರು ವೆಂಕಮಣ ಸ್ವಾಮಿ ಬಂದಿ ಆ ಒಂದ್ ಟೈಮ್ ಅಲ್ಲಿ ಬಿಕ್ಸೆ ಬೇಡಿದ್ರಂತನೂ ಏನು.
ಹ್ಮ ಒಟ್ ವೆಂಕಟರಮನ ಸ್ವಾಮನಿ ಬಾಲಾಜಿ ಎಲ್ಲಾ ದೇವ್ರಿಗಿನ ಅದೇ ದೇವರು ತುಂಬಾ ಶ್ರೀಮಂತ ದೇವರು ತಾನೆ ಬಾಲಾಜಿ
ಹಾ ಆದ್ರೂನು ಆದ್ರೆ ಅದು ನಮ ನಮ್ದು ವಾಡಿಕೆ ಅದು ಅ
ಹ್ಮ ಆಮೇಲೆ ಮತ್ತೆ ಅದ್ರ ಬಗ್ಗೆ ನಂಗ ಸ್ವಲ್ಪ ಹೇಳಿ ಈಗ ತಿರುಪತಿಗೆ ಹೋಗ ಬಂದ್ರೆ ಅವ್ರ ಕಷ್ಟಗಳೆಲ್ಲ ಹೋಗುತ್ತ.
ಓ ಹೌದು ಹ್ಮ.
ಅದು ನಿಜಾನ.
ನಿಜ ನಾವು ಏನ್ ಮಾಡ್ತೀವ ಅಂದ್ರೆ ನಮ ಅ ದೇವ್ರ ಮನೇಲಿ ಒಂದು ಅ ಚಿಕ್ಕದು ಕಳಸ ತರ ಇಟ್ಟರತಿವಿ. ಕಳಸದ ಚಮತರ ಪ್ರತಿ ಸರಿನೂ ಅದ್ರಲ್ಲಿ ಕಾಸ ಆಗ್ತಾ ಇರ್ತವಿ.
ಹ್ಮ
ಯಾಕಂದ್ರೆ ನಾವು ನಮ್ಮ ಮನೆ ದೇವ್ರಲ್ವಾ ಅಲ್ಲಿ ಹೋದಾಗ ಆ ಚೊಂಬನೆಚ್ಕೊಂಡ ಹೋಗಿ ಆ ಚೊಂಬನ ಖಾಲಿ ಮಾಡ್ಕೊಂಡ ಬರ್ಬೇಕು. ದೇವ್ರ ಕೊಟ್ಬಿಟ್ಟು ಬರಬೇಕು ಅದ ಆ ಪ್ರತಿ ವರ್ಷನೂ ಹೋಗ್ಬೇಕು ಪ್ರತಿ ವರ್ಷವೂ ಆ ಚೊಂಬನ ಖಾಲಿ ಮಾ ಬರ್ಬೇಕು ಆತರ ದೇವ್ರಗ ದುಡ್ಡು ಆಗ್ತಾನೇ ಇರ್ಬೇಕು. ದೇವ್ರಗೆ ಹಾ ದೇವ್ರನ್ನ ನೋಡಿದೀರಾ ಎಲ್ಲಾ ದೇವರು ಕೈನ ಮೇಲೆ ಹಿಂಗ ಆಶೀರ್ವಾದ ಮಾಡು ತರ ಇರುತ್ತೆ ಮೆಟ್ರೋನ್ ಸ್ವಾಮಿ ಮಾತ್ರ ಕೆಳಗಡೆ ಹಿಂಗಿರುತ್ತೆ.
ಹ್ಮ ಅಂದ್ರೆ ಮೀನ್ಸ್ ಕೊಡೋದು ಅಂತಾನ.
ಎಲ್ಲಾ ಕೊಡ್ರಿ ನನ್ಗೆ ಅಂತಾನೆ ಅಂತೆ ಆಯ್ತಾ ಈ ಮೇಲೆ ಕು ಆಶೀರ್ವಾದ ಎಲ್ಲ ನಿಮಗ ಸಿಗ್ಲಿ ಅಂತ ಕೆಳ್ಗಡೆ ಇಟ್ಕೊಂಡಿದ್ರೆ ಎಲ್ಲಾ ನನ್ಕೊಂಡ್ರಿ ಅಂತ ನಮ್ಮಮ್ಮ ತೊಡ್ಬಿಟ್ಟ ಚಿಕ್ಕ ವಯಸ್ಸ ಎಲ್ಲ ಹೇಳ್ತಾ ಇದ್ರು ಅದಕ್ಕೆ ನಾವು ಅಲ್ಲಿ ಹೋದಾಗೆಲ್ಲ ಎಲ್ಲ ಒಂದಷ್ಟ ಚೊಂಬಷ್ಠ ತುಂಬಾ ಇಷ್ಟ್ದ ಒಂದು ನಮ್ ಕೈ ಅಷ್ಟು ದೊಡ್ಡದು ನಮ್ ಅಂಗೈ ಅಷ್ಟು ಅಷ್ಟ ದೊಡ್ಡ ಚೊಂಬ ಇರುತ್ತೆ ಆ ಚೊಂಬೆ ತುಂಬಾ ಕಾಯಿನ್ ಎತ್ಕೊಂಡು ಹೋಗಿ ಕಾಯಿನ್ ಅಲ್ಲ ಕಾಸು ಇವಾಗ ನಾವು ತಿರು ಇಪ್ಪತ್ತಿಗೆ ಹೋಗ್ತಾ ಇದೀ ಅಂದ್ರ ನಮ್ ರೋಡ್ ಅಲ್ಲೇ ನೆ ಎಲ್ಲಾರೂ ಸೇರಿ ನೂರ ಒಂದು ಇನ್ನೂರ ಒಂದು ಐನೂರ ಒಂದು ಈ ತರ ಎಲ್ಲ ಕಾಸಗಳು ಕಳಿಸ್ತಾರೆ ಅದ ಎಲ್ಲಾ ಆಗ್ಬೇಕು ಅಲ್ಲಿಗೆ ಎಷ್ಟು ಆಕುದ್ರೆ ಅಷ್ಟು ಒಳ್ಳೇದ ಆಾಗುತ್ತಂತೆ
ಹೌದಾ
ಹ್ಮ್ ಹ್ಮ್ ಮತ್ತೆ ಆ ಇವಾಗ ನಾಲ್ಕ್ ತಿಂಗ್ ವಾರದ ಹೇಳ್ತಾ ಇದ್ದಾನ ನಾಲ್ಕ್ ವಾರಾನೂ ಆದ್ಮೇಲೆ ಆ ಅಕ್ಕಿ ಇರುತ್ತಲ್ಲ ಆ ಅಕ್ಕಿಯ ಅಲ್ಲಿ ಪೊಂಗಲ್ ಮಾಡಿ ಅ ಒಂದು ಮೂರ್ ನಾಲ್ಕ್ ಮನೆಯವ್ರನ್ನ ಕರೆಸಿ ಅದನ್ನೆಲ್ಲಾರ್ಗು ಬಡಸ್ಬೇಕು ಆ ಪೂಜೆ ಮಾಡಿದ್ರನೆ ನಮ ಅದು ಮುಗಿತು ಅಂತ ಏನು ಅದು ಏನಂತಾರೆ ಶ್ರವಣ ಮಾಸ ಮುಗಿತು ಅಂತ
ಹಾ
ಹಾ ನೀವ ಈ ತರ ಎಲ್ಲಾ ಮಾಡಲ್ವಾ
ಇಲ್ಲ ನಾವ್ ಈ ತರ ಎಲ್ಲಾ ಮಾಡೋಲ್ಲ ಹಾ ಬಟ್ ಪೂಜೆ ಮಾಡ್ತೀವಿ ನಾವು ಹ್ಮ್ ಅದು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಶ್ರಾವಣ
ಅದೇ ಗೊತ್ತಿಲ್ಲ ನಮ್ಮ ಅಮ್ಮನ್ ಕೇಳ್ತೀನಿ ರೀ ನಮ್ಮಮ್ಮನ್ ಕೇಳಿ ಹೇಳ್ತೀನಿ ನನ್ಗು ನೆನಪಿಲ್ಲ
ಹ್ಮ್
ನನ್ಗೆ ಚಿಕ್ಕ ವಯಸ್ಸಲ್ಲಿ ಈ ತರ ಕಳಿಸ್ತಾ ಇದ್ರು ಅಂದ್ರೆ ನಮ್ ರೋಡಲಿ ಎಲ್ಲಾರು ಹೋಗ್ತಾ ಇರ್ತಾರೆ ನಮ್ದೆಲ್ಲಾ ಒಂದೇ ದೇವ್ರಲ್ವಾ ತುಂಬಾ ಜನ ಹೋಗ್ತಾ ಇರ್ತಾರ ನಮ್ಗೆ ನಾಚಕೆ ಏನಿದು ಹಿಂಗ ಹೋಗ್ಬೇಕಲ್ಲ ಚಿಕ್ಕ ಚಿಕ್ಕ ವಯಸಲ್ಲಿ ಇರ್ಬೇಕ ಆದ್ರೆ ಏನ್ ಅರ್ಥ ಆಗ್ತಾ ಇರ್ಲಿಲ್ವಲ್ಲ ಹಿಂಗ ಕಳಿಸ್ತಾರಲ್ಲ ನಾನ ಎಂತ ಎದೋಳ್ತಾನೇ ಇರ್ಲಿಲ್ಲ ನಮಗೆ
ಇವಾಗ ಆಷಾಢ ತಾನ ನಡೀತಿರೋದು ಆಷಾ ಆಷಾಢ ಅಂದ್ರೆ ಒನ್ ಮಂಂತಾ
ಈ ತಿಂಗಳು ಆಷಾಡ
ಒನ್ ಮಂತ್
ಒನ್ ಮಂತ್ ಹೌದು
ಈ ತಿಂಗಳಿಂದ ನೆಕ್ಸ್ಟ್ ಮಂತ್ ಹ ಹತ್ತನೇ ತಾರೀಕ್ವರೆಗೂ ಆಷಾಡ ನಾ ಅಂದ್ರೆ ಹಾ ಆಷರದಲ್ಲಿ ಯಾವವುದೇ ಪೂಜೆ ಪುನಸ್ಕಾರ ಮಾಡಂಗ
ಏನ್ ಮಾಡಂಗಿಲ್ಲ ಹ್ಮ ಅದಾದ್ಮೇಲೆ ಎಲ್ಲಾ ಹಬ್ಬಗಳು ಶುರು ಆಾಗುತ್ತೆ ನೋಡಿ
ಹ್ಮ್ ಅವಾಗ ಮಾಡ್ಬೇಕಾ
ಲಕ್ಷ್ಮೀ ಹಬ್ಬ ದಿನಾನು ಲಕ್ಷ್ಮೀ ಹಬ್ಬ ನಡತಾ ಇರ್ಬೇಕಾದ್ರು ಈ ಇದಿರುತ್ತೆ ನಮ್ಮ ಏನಂತಾರೆ ವೆಂಕಟರಾಮ್ ಸ್ವಾಮಿ ದೇ ಪೂಜೆ ಮಾಡ್ತೀವಲ್ಲ ಅದು ಇರುತ್ತೆ ಯಾಕಂದ್ರೆ ಶುಕ್ರವಾರ ನಾವು ಲಕ್ಷ್ಮ ಮಟ್ಟರ್ತತಿವಿ ಶನಿವಾರ ಎಲ್ಲರೂ ಮನೆಗ್ ಮನೆಗ್ ಬರ್ತಾ ಇರ್ತಾರ ಅಲ್ಲಾಕಿಗ ತರ ಅವಾಗ ಯಾರ್ ನೋಡಿಲ್ವೋ ಅವಾಗೇ ನೋಡ್ಕೊಂಡ ಹೋಗ್ತಾ ಇರ್ತಾರೆ ದೇವರು
ಹ್ಮ್
ಆತರ ನೀವು ಯಾವ್ದಾದ್ರು ಈ ತರ
ಅಂದ್ರೆ ನಮ ನಮ್ಮ್ ಮನೇಲಿ ವರಮಲಕ್ಷ್ಮಿ ಹಬ್ಬ ಪೂಜೆ ಮಾಡೋರು ನಮ ನಮ್ಮಮ್ಮ ಅದು ನಮ್ಮ ಮನೆಯಲ್ಲಿ ಯಾವ್ ತರ ಸ್ಟಾರ್ಟಿಂಗ್ ನಡೆಸ್ಕ್ ಬಂದಿರ್ತ ಅದು ನಮ್ಮಮ್ಮ ಮದ್ವೆೆ ಆಗಿ ಮೂರ್ ವರ್ಷನೋ ಐದ್ ವರ್ಷನೋ ಅದೆಷ್ಟು ವರ್ಷನೋ ಮಾಡಿ ಬಿಟ್ಟಿದ್ದಾರೆ
ಹ
ಹ ಮತ್ತೆ ಮಾಡಲ್ಲ ಬಟ್ ಮನ್ನೆ ನಾವು ಯವಗ್ಲು ಲಕ್ಷ್ಮಿ ಕೂ ಲಕ್ಷ್ಮಿನ ನಾವ್ ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡ್ತೀವಿ ಲಕ್ಷ್ಮೀನ್ ಹ್ಮ್ ಅವಾಗುನು ಪೂಜೆ ಮಾಡ್ತೀವಿ ಇವಾಗುನು ಹಂಗೆ ಪೂಜೆ ಮಾಡ್ತೀನ್
ಸುಮ್ಮನೆ ಹಂಗೆ ಪೂಜೆ ಮಾಡ್ತೀವಿ ನಾವ ಆದರೆ ದೇವ್ರನ್ನ ಕೂರಸ್ತೀವಿ ನಾವೇ ದೇವರನ್ನ ಎಲ್ಲ ಇಟ್ಟಿ ಆ ಹಣ್ಣು ಮತ್ತೆ ಮನೇಲೆಲ್ಲ ತಿಂಡಿ ಮಾಡಿ ಇಟ್ಟು
ಹ್ಮ್
ಮತ್ತೆ ಅಡಗೆ ಎಲ್ಲ ಮಾಡಿಟ್ಟಿ ಪೂಜೆ ಮಾಡ್ತಿವಿ
ಹೌದಾ ಹ್ಮ್
ಈ ಸರಿ ಮಾಡದಾಗ ನಾ ನಿಮಗ ಒಂದ ಫೋಟೋ ಕಳ್ಸ್ ಕೊಡ್ತೀನಿ ಬಿಡಿ
ಹ್ಮ್ ಹ್ಮ್ ಸರಿ ಫೋಟೋ ಕಳಸ್ಕೊಡ್ ಹ್ಮ್ ಮತ್ತೆ ಆಯ್ತ್ ಮತ್ತೆ ಏನ್ ಸಮಾಚಾರ
ಏನಿಲ್ಲ ನೀವೆ ಎಲ್ಲಾ ಹೇಳ್ಬೇಕು ಕೇಳಸ್ತಿದಿಯಾ ನಾನ ಮಾತಾಡ್ತಿರೋದು ಹ ಕೇಳಸ್ತಿದ್ದೆ ತಿದಿಯಾ ನಾನ್ನ ಮಾತಾಡ್ತಿರೋದು ಅಂದೆ
ಹೇಳಿ ಸರಿ ಆಯ್ತು ನಂಗೆ ನಂಗೆ ಬೇರೆ ಕಾಲ್ ಬರ್ತಿದ್ದೆ ಮಾಡ್ತ
ಹ ಸರಿ ಸರಿ